ನಮಸ್ತೆ ಸರ್ ಹೇಳಿ
ಸರ್ಣಿ ಮರಲಿ ಮರಮ
ಏನಲ್ಲ ಸರ್ ನೀವ್ ಹೇಳ್ಬೇಕ್ರಿ ಹೆಂಗ್ ನಡದ್ರಿ ನಿಮೂರಾಗ
ಹಾ ರೀ ಹಾ ರೀ ನಮ್ಮರಗೆ ಏನಲ್ೀ ಆರಾಮ್ಸ ಹಂತಲ
ಜಗಳ ಸಲ್ಯಕ ಎಲ್ಲ ಮೋರಂ ಬಂದ್ ಆಾಗಬಿಟ್ಟದ ಹ
ಹೌದ್ರೀ
ಹೂಾಣಿ ಮುಖಾಂಡ್ರಗೆ ಅವ್ರ ಕಲ್ಕ್ಕೆ ಅದೇದು ಮಾಡ್ಸಾಕಂತಾರ್ರೀ
ಏ್ ಮಾಡ್ಸರ್
ಏ ಉಡುಗ್ರರಿಗೆಲ್ಲ ಹೋಗ್ಬ್ಯಾಡ್ರಿ ಹೇಳಕ್ ಹೇಳಕ್ಂತಾರೆ ಉಡುಗರಿಗೆ ಹೋಗಬಾಡ ಅಂತ ಹೇಳಕ್ ಕುಂತಾರ ರೀ
ಇಲ್ಲಿ ಶಾಪರ್ಕಗೆ ಹ್ಮ್ ಏ ನಮ್ಮೂರಾಗ ಏನಲ್ ಆರಾಮ ಅಂದ್ರೆ ಎಲ್ಲಾ ನಿಮ್ಮ್ರನ್ನಂಗ ಜಗಳ ಆಡಲ್ ನಮ್ಮ ರಾಗ ಸುದ್ದ ನಮ್ಮಊರ ನಿಮ್ಮ್ ಊರಗೆ ಎಲ್ಲಿದ್ರೀ
ಗುಡ ಅಂದ್ರೆ
ಯಾವ ಗುಡಿ ಈ ಗುಡಿ್ರೀ
ದಾಮ್ ಗುಡ ಬಂಗಾರ ಕಲೋಮಟ್ರ ಅದಕ್ಕೆ ಯಾವಾಗ ಸಿ ಸಿ ಕ್ಯಾಮರಾ ಅದು ಕೂಡ್ಸಕತಾರ
ಹಾ ಹಾ ಹಾ ಹ ಅದ ಕ ಆಗಳ ಬಸ್ ನೀ ನೋಡಿದ್ರ ರಿ ಹ
ಹಾ ಜಗ್ಗೆ ಮನೆ ಕಿತಾರ ಕೂಡ
ಹಾ ರೀ
ಅದೇ್ರೀ ನಿನ್ನ ರಾತ್ರಿಯಾಗ ಬಂಗಾರ ತಾಳಿ ಮುತ್ತು ಉಕಳ ಮಾಡ್ಯ್ರೀ ಅದ್ ಈಗ ಸಿ ಸಿ ಕ್ಯಾಮರಾ ಕುಡ್ಸ ರೀ ಒಂದ್ ಮೂವತ್ ಸಾವರ ರೂಪಾಯ ಕೊತಾಾನ ಎಷ್ಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಬಿದ್ದಾವಂತ್ರಿ
ಹಾ ರೀ
ನಾಲ್ಕ ನಾರು ಕುಡಿಸಾರೆ ಸುತ್ತ ಗುಡಿಗೆ
ಮೊದಲೇ ಕುಡ್ಸಿದ್ರ ಆತಿಂದಿಲ್ಲ
ಹ್ಮ್ ಅದ ರೀ ಮತ್ತೆ ಎಲ್ಲಾರೂ ಸ್ವಲ್ಪ ಒಂದ್ಸಲ ಧಕ್ಕ ಆಗ್ಬಬೇಕಕ್ಲ್ರರಿ
ಹ್ಮ ರ
ನೋಡ್ರಿ ಎಷ್ಟ ಹೈರಾನ ಗಲ್ಲ
ಡೌನ್ಲೋಡ್ ಕೊಡ್ಬೇಕ ನವಂತ
ಊರ್ ಮೇಲೆ ಇತ್ ಮೊದ್ಲಿಗ ಮೊರಮ್ ಸೆಕ್ಟ್ ಜಗಳದ ನಡ್ದ ಮ ಅಂತ ಇದ ಕಂಪ್ಲೀಟ್
ಊರ್ ಮರದದ ಅಂದ್ರ ಆಯ್ತ್ರಿ ಸುಮ್ಮ ಮತ್ತ ಶಂಡ್ ಇರ್ಬೇಕಾದ್ರೀ ಮತ್ತೆ
ಅೇ್ರೆ ಸುಮ್ಮ ಇ್ರೀ ನಾ ಬಾಯ ಮುಚ್ಚ ನಾ ಕುಂತೀ ಸುಮ್ಮ
ನು ರೀ ಎಷ್ಟು ತೊಲಿ ಹದ್ರರಿ ಅಂದಾಜು
ಹೋಗಿರ ಮ ಒಂದ್ ಎರಡ್ ತಿಿ ಹಯದಂತ ಕೇಳೇನ್ರಿ ಜಾಸ್ತಿನ ಹೋಗಿರ್ಬೇಕನ್ಸ್ರ ಎರಡು ತೋಲಗ ಜಾಸ್ತಿ ಹಳ್ಳದಂತರಿ
ಹಾ ರೀ
ನಾ ರೀ ಐವತ್ತು ತುಲಿದು ಬೆಳ್ಳಿ ಪಾದ ರಕ್ಷೆದು
ಹ್ಮ ರೀ
ಅವು್ ನೋಡಿಲ್ರಿ ಇನ್ಾಕ್ ಬಲಟೆ ಬಿಟ್ರಿ ಅದದ ದೋಡದ್ರಿ
ಯಾವ್ ಕೊಡುಕರೆ ಮಾಡಿರ್ಬೇಕು
ಹೌ ಏ ಅದ ರೀ ಮತ್ತೆ ಇದ ಗಲಿಯಾದ್ ಉಂಡಿದಾಗ ಉಂಡಿ ರೊಕ್ಕ ರೀ ಅವು ಇನ್ನ ಒಯ್ದ್ರಿ ಇನ್ನ್ ದೊಡ್ಡದ್ರಿ
ಹ್ಮ ರೀ
ನೀ ಏನ್ರೀ ಗೊತ್ತಿದ್ದಾರ ಮಾಡ್ಯಾರ
ಎಲ್ಲ ರೀ ಮತ್ತೆ ಇಲ್ಲಿ ಮಂದಿ ಮಕ್ಕ್ದ ಹೆಂಗ ಹಯ್ದಾರ
ಅದೇ ಗೊತ್ತಾಗಲ್ಲ ಇದ್ರ ನನ್ಗ ಮಂಡಿ ಮಕ್ಕದ ಅದ್ರಾಗ ಈ ಬಂಗಾರ ಎಷ್ಟದ್ರೀ ಈಗ
ನಡ ಒಂದುವರಿ ಆದ್ರರಿ ನಾರೆ
ಅಂದ್ರೆ ಮೂರ್ ಲಕ್ಷ ಲಾಭ ಆಯ್ತಲ್ರರಿ ನಿನ್ನೆ ರಾತ್ರಿಗೆ
ಒಂದೆ ರಾತ್ರಿ ಮೂರ್ ಲಕ್ಷ ಅಂದ್ರ ಮೂವತ್ ರಾತ್ರಿ ಮಾಡಿ ಬಿಡ
ಒಬಬಬ ಮನುಷ್ಯ ಏನ ಆದ್ನಲ್ರಿ
ಮತ್ತ
ನೋಡ್ರಿ ಬರಿ ಇಂತ ಎಲ್ಲಾ ಮಾಡದ ಊರಾಗ ನೋಡ್ರಿ ಇಲ್ಲಿ ನಮ್ ಊರಿಗೆ ಒಂದ್ಸಲ ಬಂದ್ ನೋಡ್ರಿ ಬಾಳ ಸ್ವಚ್ ಆದ್ರಿ ನಮ್ ಊರ್
ಹೌದ್ರೀ ಏನ್ರೀ ನಿಮ್ಮೂರಾಗ ಚರಂಡಿ ರೋಡ್ ಮಾಡಕತ್ತಲ್ರರಿ
ಅದೇ ರೀ ಮಾಡಕ್ ಕುಂತಾರೀ ಅದೇ ಮಾಡಕ್ ಕುಂತಾರಿ ನಮ್ಮ್ ಊರಾಗ ಅಯ ಏನ್ ಲೆಕ್ಕಕ್ಕಲ್ರಿ ಅದು ಹೌದು ಸರ್
ಹಾ ನೋಡುವ ಏನ್ರಿ
ಹೇ ನಡದ್ರಿ ನಂಬಲ್ಲಿ
ಹೌದ್ರೀ ನಂಬಲ್ಲಿ ನೋಡದ್ರಿ ಅಲ್ಲಿಗೆ
ಹೌದೌದು
ಹಾ ರೀ ಮತ್ತೇನ್ರೀ ಅರಾಮಲ್ರಿ ಹಾ ರೀ
ಅದೇ ರೀ ಅದ್ದು ನಿಂಬಲ್ಲಿ ಹೆಂಗ್ ನಡದ
ಏನ ಇಲ್ರಿ ಆರಾಮ್ ತಣ್ಣಗದ ನಿಮ್ ಊರ ನಂಗ ಕುಡುಕ್ರಿಲ್ಲ ಏನ ಇಲ್ರಿ
ಹಾ ಹಾ ಹಾ
ನಿಮ್ಮೂರಗೇ ಕುಡ
ಹೇ ನಾಕ್ನೂರದು
ಹಾ ರೀ ಸರ್
ಹಾ ರೀ
ಹೇಳ್ರಿ ಮತ್ತ್
ಅದೇ ರೀ ಬರೆ ಕುಡ್ದು ಜಗಳಾಡದ್ ನಡದ್ರೀ
ಹಾ ರೀ
ಏನ್ ಮಾಡ್ಬೇಕು ನಂಗೆ ಗೊತ್ತಾಗಲ್ಲ ಇದು ಒಂದು
ಹೌದ್ರೀ
ಹೌದ್ರಿ ಸರ್ ಮತ್ತೆ ಹೆಂಗ್ ಹೆಂಗ್ ನಡದ್ರ ನಿಂಬದು
ದ್ರ ನಿಮ್ಮ ಮೂಊರಿಗೆ ಎಸ್ ಬಿ ಬಂದ ಅವರು
ಏ ಎಲ್ಲರ ಮನಸ ಹಸ್ ಮಂದಿ ಬಂದ್ರ ಮ ಹಸ್ ಮಂದ ಬಂದ್ರ ಏನಗಿರರಿ ಅದ ಕೆಲ್ಸರ್
ಹಾ ರೀ
ಎಸ್ ಪಿ ಬಂದ ಬಿ ಎಸ್ ಐ ಬಂದೋ ಎಸ್ ಪಿ ಬಂದ ಬಿ ಜೆ ಪಿ ಬಂದನ್ ಹ ಬಿ ಜಿ ಪಿ ಬಂದಾನ ಎಲ್ಲಾರು ಬಂದಾರೀ ಅಂದ್ರ ನೀ ಏನ್ ಗಲ್ರಿ ಅದು
ಈ ಮತ್ತ ಡಿಶ್ ಆರ್ಡರ್ ಬಂದ ಅದು ಇಂತ ಅಂದ್ರ ಅಲ್ರಿ ಮತ್ತ
ಮ ಡಿಶಾರ್ ಬಂದ್ರರಿ ಮತ್ತೆ ಜನ ಕೇಳಲ್ ಜನ ಓದ್ ಹಂಗೆ
ಹ್ಮ ರೀ ಮತ್ತೆ ಈಗ ಜಗಳತ್ತ ಅಂದ್ರೆ ಹೆಂಗ್ ಮಾಡ್ಬೇಕ್ರೀ
ಜಗಳ ಆಯ್ತ ಅಂದ್ರೀ ಇದು ಬಾಳ ರಿಸ್ಕ್ ರೀ ಇದು
ಹ ಅದೇ ರ
ಈಗ ಜಗಳ ಆಯ್ತಂದ್ರ ಈಗ ನೋಡ್ರಿ ಲಾಸ್ಟ್ ಚಾನ್ಸ್ ಆದ್ರಿ
ಹಾ ರ
ಹಾ ಯಾರ್ಯಾರ ಕೊಡಬೇಕು ಲಾಸ್ಟ್ ಚಾನ್ಸ್ ಆದ್ರೆ ಅದು
ಹಾ ರೀ
ಇದೊಂದು ಚಾನ್ಸ್ಸ ಆಯತು ದ್ರೆ ಬಾಳ ಹೈರಾಣ ಆದ್ರೆ ಮುಂದೆ
ಅ್ಲ ಬಂದೆ ಮಾಡ್ತಾರೀ ಏ ನೋಡದಿಲ್ಲ ನೋಡಲ್ಲ
ಏ ನೋಡಲ್ರಿ ಆಕಡೆ ಎಲ್ಲ ವಳರ
ಹ್ಮ ರೀ ಆ ದೇವರು ನೋಡದವ್ರೀ ನಿಮ್ ಕಡೆಗೆ
ನಮ್ ಕಡೆ ನಡದಾವ್ರಿ ಹ
ಜವರ ನಡದಾವ ನೋಡ್ರಿ
ಹ್ಮೂ ರೀ ಮತ್ತೇಏನ್ರೀ ಮಲ್ಲಕ್ ಹಾಕನ್ ಹೆಂಗಾದ್ರಿ ಒಣಗ
ಮಲಕ್ ಹಾಕ ದ್ರಿ ಹೇಳಿ ಕೇಳಿ ನಿಮ್ ಗೆಳ ಯಾರೀ ಮತ್ತ
ಅಲ್ ಬಾಳ ಅವಾದಂತು ನಿಮ್ಮೂರಾಗ ಅ ಪ ಕೇಳಿದಿದ್ದಾರೆ
ಹಾ ರೀ ಅದೇ ಮತ್ತತ್ ನಿಮ್ಗ್ ಗೆಳೆಯರ ಅಂದ್ರ ಸುಮ್ನೆಿ ಏನ್ರರಿ ಹೇಳ್ರಿ ನೀವು್ ಮ
ಅದೇ ರೆ ಆ ಒಂದ್ಸ ಒಂದ್ಸಪ್ ಒ ಟೈಮ್ ನಮ್ ಕೂಡ ಲೆಜೆಂಡ್ ಇದ್ದಾರೆ ಮೊ ಕ ಹಡಿಯರ್ ಯಾವಾಗ ಸ್ಕೂಲ್ ಟೈಮ್ ಸ್ಕೂಲ್ ಟೈಮ್
ತ್
ಅದೇ ರೀ ಸ್ಕೂಲ್ ಟೈಮ್ನಾಗ ಆಬ್ ಬಂದ ಮ್ಯಾಗ ಕಬಡ್ಡಿ ಆಡ್ತ್ರ ಹುಡುಗರ್ ಎಂತ ನೋಡ್ತಿದ್ರಿ ಅವನಿಿಗೆ
ಮ ಬ್ಯಾಕ್ ಸಪೋರ್ಟ್ ಆಗಿ ನೀವ್ ಇದ್ರಿಲ್ರರಿ ಮತ್ತೆ ಹೆಂಗ್ರೀ
ಏನ್ರ ಇದ್ದೀವಿ ಬಾರ ಇದ್ದಾರೆ ಅವಾಗ ಅವ್ಳಿ
ಶಾಪುರದಲ್ಲಿ ನಿಮ್ದೇ ಯ ಆಂತ ಕೇಳಿದಿವವ್ರೀ ನಾವು ಮಲಕ್ ಹಾಕ ರ್ ಅವರು ಹೇಳಿದ್ರೀ ನಮಗೆ ಯ್ಯಾಪಾರದಾಗ ಎಲ್ಲಿನ್ ಜಗಳ ಯ್ತ ಅಂದ್ರನ ಪ್ರಕಾಶ ಅಣ್ಣಗಚ್ಚ ಅಂತ ಹೇಳಿದ್ರಿ
ಕಾಕರ್ದೇ ರೀ ನಮ್ಮ ಮಲ್ಲು ಕಾಕರ್ಿಂದೇ ರೀ ನಾವೆಲ್ಲಾರ ಇರೋದು
ಹ ಬ್ಯಾಕ್ ಬೋನ್ನೀವ ಅಂತ
ಏ ನಾವ್ ಬ್ಯಾಕ್ ಬೋನರ್ ಅಲ್ರರಿ ನಮ್ಮ್ ಮಲ್ಲೂಕ್ಕಪ್
ಅದೇರರಿ ಬೆನ್ನ ಹೆಲ್ಲ ಬರಿ ಸರ ನೀವು ಬೆನ್ನ ಹೆಲ್ಲ ಬರಿ ಬ್ಯಾಗ್ ಬನಲ್ರಿ ಬೆನ್ನ ಹೆಲ್ ಬರಿ ನೀವು
ಎಲ್ರಿ ಇಲ್ಲಿ ನಮ್ಮ ಹತ್ರ ಮ ಬ್ಯಾಂಕ್ ಇದಾರೆ ಅ ಅಂದ್ರೆ ರೊಕ್ಕದ ಅದು
ಹ್ಮ ರೀ
ಅದಿಕ್ಕ ರೀ ಸರ್ ನಮ್ದ್ ಏನ ಅಂತ ಪರಿಹಏನ ಇಲ್ರರಿ ಸರ್ ನಮ್ ಮಲ್ಲುಕ್ ಹಾಕರ್ದೇ ರೀ ಮಲ್ಲಕ್ ಹಾಕರ್ದ್ರಿ ಮ ನವಣಾಗ ನಮ್ ದಿಗ್ಗಿನಿಂಗೆ ಅಂತ ಅನ್ನಲ್ರ ನಮ್ ದಿಗ್ಗಿನಿಂಗ ಅಂದ ಬಾಳವಾದ್ರಿ ಒ
ಹಾ ರೀ
ಅವು ಅವ್ರಿಂದ ರೀ ನಾವ ಎಲ್ಲಾ ದಗ ನಿಮ ಹ ರೀ ನಂಬದಿ ಅಂದ ಗಾಳಿ ಇದ್ದಂಗ ಮತ್ತೆ ಅಂದ್ರೆ ಹಂಗೆದ ರೀ ಹ ಮತ್ತೇನ್ಡದ್ರೀ ಮತ್ತ್ ನಮ್ ದೇವರಾಜ ಕುಡುಪ್ಲಿ ಏನಂತನ್ರಿ ಬಾಳ್ ಕು್ದಲ್
ಯಾರೀ ದೇವರಾಜ್ ಕುಡುಪಳ ಅವರುಜ ಇಜದ್ರಿ ಎಲ್ಲಾ ನಿಮ್ಮ ಬೆಳೆಯರ ಬಳಗದ ವಿಜ ಅವ್ರಿ ಎಲ್ಲ ಸ
ಮತ್ತತ್ ನಿಮ್ ದೋಸ್ತ್ ಏನ್ ಅಂತನ್ರರಿ ಕಾಶಿನಥ
ನೀ ಪೋನ್ ಹಚ್ಚಲ್ರಿ ಸರ್ ಅವರು ನಾವು ಇಲ್ಲ
ಹೌದಾ ಹೌದಾ ಪೋನಕಲ್
ಏ ಎಲ್ಲರಿ ಸಾರ ತಣ್ಣಗೀವ್ರೀ ತಣ್ಣಗಿರ ಬಿಡ್ರಿ ಸರ ಯಾಕ
ಹ ಹೌದೌದು ಸರ್ ಮತ್ತೇಏನ ಕ್ಯಾಮ್ರ ಏನೋ ತೋತ್ನೆಂತ್ ಕೇಳಿದ್ದೇ ರೀ ನಾನ.
ಯಾರ್ರೀ
ನೀವು ತೋತನ್ಯಾಂತ್ ಕೇಳಿದ್ದೇರಿ ನಾನ.
ಏದರ್ ಕ್ಯಾಮ್ರ ರೀ ಹ್ಮ ರೀ ಯಾವ್ದ ಸೆಕೆಂಡ್ ಹ್ಯಾಂಡ್ ಇದ್ರ ನೋಡ್ರಿ ಮತ್ತ. ಒಂದಾ ಎರಡ ಮೂರ್ ಸಾವಿರಿ
ಎರಡ್ ಮೂರ್ ಸಾವಿರ್ಗ್ರಿ ಅದ್ರ ಬ್ಯಾಟ್ರಿ ಬರಲ್ಲ ಅನ್ಸ್ತರಿ.
ಇಲ್ಲಾರಿ ಸರ್ ಬರ್ತಾವ ನೋಡ್ರಿ ಅವು ಚೈನಾ ಸಟ್ಟ.
ಹ ಹೋ ಔರಿ.
ಹ್ಮ್ ರೀ
ಆಯ್ತ ತೋರಿ ನೋಡ್ತನಂತ್ ತೋರಿ ಅವ್ನ. ಚೈನಾ ಸಟ್ ಆಯ್ತ ಆಯ್ತು ಡಬಲ್ ಒನ್ ಡಬಲ್ ಜೀರೋ ಫೋನ್ ತೊಗೊಂಡ ಬುಡ್ರಿ ಅದರ್ ಒಳಗ್ ಭಾರಿ ಬರ್ತ್ರಿ-
ಡಬಲ್ ಒನ್ ಡಬಲ್ ಜೀರೋ ರೀ ಯಾವ್ದ ದರಿ ಅದ.
ಅದರಿ ಓಲ್ಡ್ ಮಾಡಲ್ ಎರಡ್ ಸಾವಿರದ ಏಳುರು ಮಾಡಲ್ರಿ ಅದು ಕ್ಯಾಮ್ರಾ ಬಾರಿ ರೀ ಅವಾಗ ಲೆಜೆಂಡ್ ಕ್ಯಾಮ್ರಾರರಿ ಅದು.
ಮತ್ತ ನೀವ್ ತೋಬೋಕ್ ಇಲ್ರಿ ಮತ್ತ. ನಿವ್ನು ಎಲ್ಲಾ ಪೋಟೋ ಶೂಟ್ ಗಿಡ ಶೂಟ್ ತ
ಇಲ್ರಿ ಅದು ಬಸ್ ಹುಡ್ಕ್ಲ ಕುಂತೇನ್ರಿ ನಿಮ್ ದೋಸ್ತ್. ತ್ರಿ ಯಾರಿಗನ ಗೊತ್ತಿದ್ದರ ಕೇಳಂತ ತೋರಿ ಸ್ವಲ್ಪ.
ಹೌದ್ರಿ ಒಬ್ರ ಇದ್ರಾಗ ಅದಂತ್ರಿ ಕೈಯಗೆ ತೊಬೇಕ್ ನೋಡ್ರಿ.
ಏ
ಕೊಡ್ತಿನಂತಾನ್ರಿ ಫೋನ್ ಅಂವಾ.
ಏ ಚಲೋ ಇರಲ್ರಿ ಅಂತದ.
ಹೌದ್ರಿ ನಿಮ್ ಮಲ್ಲು ಕಾಕ ಬಂದನ ನೋಡ್ರಿ ಮತ್ತೇನ.
ನಮ್ ಮಲ್ಲು ಕಾಕರದ ಎಲ್ಲ ಅವ್ರು ಬಿಜಿ ಇರ್ತಾರಿ ಅವರೆಲ್ಲಾ ಬಿಜಿ ಪರ್ಸನ್. ಅವರಷ್ಟ. ಬಿಜಿ ಇರಲ್ಲ.
ಹಾ ರೀ.
ನಾವೆಲ್ಲ ಎಲ್ಲವ್ರಲ್ಲಾ ದುಡ್ಕ ತಿನ್ನ ಮಂದಿ ರೀ ದಿನ್ನಾ.
ಎಲ್ಲಾ ಹಿಂಗೆ ಅಂತೀರಿ ಟ್ಯಾಕ್ಟರ್ ಅದ ಮನಿ ಅದ ಹೊಲ ಅದ.
ನಿಮ್ಗೂನು ಮನಾರ್ ಅದ ಅಲ್ರೀ ಎಲ್ಲಾ.
ಎಲ್ಲಿದ್ರಿ ಮನಾರಾ ಏನ ಇಲ್ರಿ ಮಲ ಕ
ಹ್ ಹ್ಮ್ ರಿ
ಹಾ ಆಗ್ಯಾದ್ರೀ ನಿಮ್ದದ್ರಿ.
ಯಾ ಫೋನ್ ಬರಕುತ್ತಿರಾ ಯಮರ
ಹಾ ಸರಿ ಸರ್ ಧನ್ಯವಾದಗಳು,